ಹ
ಎಲ್ಲಿಿ ಬ್ರೋ
ಏ ನೀ ಸಾಕೋಸ ಮಾತಾಡ ಒಬ್ರು ನಿಂಗೆ ಹೇಳಲಿ
ಆಯ್ತು ಬ ಆಯ್ತು ಬ್ರ ನೀನ್ ಸಾಕಸ್ಮ ತಿಿ ಕೇಳಲ್ಲ ಅಲಬ್ರು
ಅಲೋ
ಎಲ್ಲಿದ್ರೆಬ್ರ
ಏನ ಇಲ್ಬೋ ಇಲ್ಲೇ ಮಾತಾಡಕಂತೀವರು ಹುಡುಗರು ಹಂಗ ಮುಳಗರದು
ಯಾರಾರ ಬರು
ಹ ಯಾರು
ಎಲ್ಲಿಬ್ರು
ಗತ್ತುಲ್ಲ ತ
ಹಲೋ.
ಅಲೋ.
ಎಲ್ಲಿದಿಬ್ರೋ ಯಾಕ ಮಾತಾಡವಲಾಗಿದಿರಲಾ.
ಬ್ರೋ ನೀವ ಯಾಕ ನೀವ ದೂರ್ ದೂರ್ ಮಾಡ್ರಿ ಬರೋ ಅದಕ ಯಕ ಅಕಂತೆ.
ಬ್ರೋ ಬ್ರೋ ನೀವು ದೂರ ಹಂತ ಹೊರ ಹೇಳಂದ್ರ ಬಿಟ್ಬಿಡ್ರಿ.
ಆಯ್ತು ಬ್ರೋ. ಯಾವ್ದೋ ಒಂದು ನಾಯಿ ಬಂದಿದ್ದೆ ಬ್ರೋ ಇಲ್ಲಿ.
ಜದು ನ ಬಜನ ಇಬರು. ಅಲೋ ಬ್ರಾ.
ಅಲೋ ನಾಯಿ ಬಂದಿದೆ ಇಲ್ಲಿ ಇದು ವಡ ಆಡ ಕೂತದ ಬ್ರೋ.
ಆಯ್ತು ಬ್ರೋ ನೀ ಚೆನ್ನಾಗಿ ಮಾತಾಡ್ತಿರ. ನಾ ಮಾತಾಡಿಬ್ರೋ ಅಲ್ಗ ಒಂದ್ ಬೇರೆ ಅವ್ರ್ ಕೈಲಿ ಕೊಡ್ಬೇಡಿ.
ಆಯ್ತು ಬ್ರೋ ಶಾಲಗ್ ಹೋಗಿದೀಯ ಬ್ರೋ ಅಲೋ.
ಹೌದ್ರಿ ನೀವು.
ನಾನ್ ಹೋಗಿದ್ರೆ ಚಲೋ ಕಲ್ಸಿದ್ರ ಅಲ ಚಲೋ ಕಲ್ಸ್ಯಾರ.
ನೀನ್ ಪಾಟ ಹೆಂಗಧಾರೆ.
ನಮ ಚೆನ್ನಾಗ ಹೇಳ್ತಾರಾ ನಿಮಿಗ್.
ನಿಮ್ಗೆ ನಿಮ್ಗೆ ಆಟೋ ಚಿಕ್ಮಿಟ್ನಾಗ ಇರ್ತಾರೆ.
ಏ ಅನುಬ್ರ
ಅಲ್ಲಾ ಹಂಗೆ ಟಿಕ್ ಮಟ್ಟಿಗೆ ಇರ್ತಾರಬ್ರು ನಾನ ಅದಾ ಹೌದ ಬ್ರ ಹಾ ಬ್ರೋ ಅದ ಅಡಕಂ ಿಬ್ರವರಿ ಅ ಮೂೂರಲ್ಲೆ
ನಮೂರಲ್ಲಿ ಉಯ್ಯಲೆ ಅದಕತರ ಬ್ರೋ ನಿಮ ನಿಮ್ಮ್ ಊರಲ್ಲಿ ದೇವ್ರ ಕುಂತಿಲ್ಲ ಬ್ರೋ.
ಕುತಾಬ್ರೋ ಇವತ್ತ ಹಾಲ್ ತುಂಬಸ್ಕೊಬಾರಕ ಹೋಗ್ಯಾವ ಬ್ರೋ ಬೂಮನೂರಗೆ.
ನಿಮದ್ ಯಾವ್ ಉರ್ ಬ್ರೋ. ನಿಮ್ದ್ ಯಾವ್ ಊರು ಬ್ರೋ.
ಬೂನೂರ್ ವ ಬುನೂರ್.
ನಮ್ಮೂಊರ ಎಲ್ಲೊಬ್ರು
ಅ ತ ಯಾರ ಹಊ ನರ ಹಲೋ ಬ್ರಾ ಯಾವರು ಬೋ ನಿಮ್ದು
ನಕ್ಷಿಗೇರಿಬ್ರು
ಅಕ್ಷ ಅರ ಯಬರ ಅದ ಹ ಇನ್ನೊಬ್ಬ ಇನ್ನಬ್ಬ ಹೆಂಗ ಹೆಂಗೆ ಕೆಟ್ ಕೆಟ್ ಬರ್ತಾನ ಒಬ್ರು ಹ
ಯಾರಬ್ರ ಇಲ್ಲಿ ಇಲ್ಲಿ ಯಾರಬ್ಬ್ರ ಆ ಹೌದು
ಹೊಲ್ಸ ಹೊಲ್ಸ ಮಾತಾಡ್ತ ನೋಡ ಬ್ರೋ ಅವ್ರರು ಹೇಳಿ ನಾವ್ ಹೆಂಗಂತ
ಅ ವಡಿ ಅವ್ನಿಗೆ ಹೊಡಿಬೇಕೊಬ್ರೊ ಅದಕ್ಕೆ ತಿಂಡಿಗ್ ಬಂದನಬರು ಹ್ಮ
ಬ್ರೋ ನೀವು ಸನಕ್ ಬರ್ಬಾರ ಬ್ರೋ
ಆಯ್ತು ಬ್ರೋ ನಾ ಇಲ್ಲಿ ಹೊಂಟಿದ್ದೀ ಬ್ರೋ
ಬ್ರೋ ನಾವಿಲ್ಲಿ ಚಾಮರದಲ್ಲಿ ಇದೇವೆ ಆಮರ ಹಚುತ್ತೇವೆ
ಎಲ್ಲಿ ಇದ್ರಿಬ್ರ
ಚಾಮಲ್ ಗಿ ಗನ
ಈಗ ಯಾಕ ಈಗ ಮಾತಾಡಲ್ವ ಒಬ್ಬ್ರ
ಹ
ಇಜ ಹಲೋ ಬ್ರೋ
ಹಲೋ ಬ್ರೋ ಆರಾಮಾ
ಆರಾಮ ಬ್ರೋ ನಿಮ್ಮದು
ಬ್ರೋ ಆರಾಮ್ ಏನಂತ ಕೇಳಿದೆ ಕೇಳಿಸ್ತಾ ಇಲ್ಲ
ಆರಾಮಿ ಇಬ್ರು ನಿಮದು
ಹಲೋ ಬೋ ಹಲೋ
ಹಲೋ ಹಲೋ
ಹಲೋ
ಎಲೆ ಮಾತಾಡದಕ್ಕ ನಿಂದ್ರಬೇಕ ಅಂದ್ರ ಕೇಳುತ್ತೆ
ಯಾರ್ ಬ್ರೋ ನೀನು ಇಲ್ಲ ಅಂತ ಗೊತ್ತಲ್ಲ ನ ನಾ ಹೆಂಗಂಂತ ಗೊತ್ತಲ್ಲ
ಗೊತ್ತ ನೀನ್ ಯಾಕ ಯಾಕ ಇದು ಮಾಡ ಕುೂತ್ತಲ್ಲ
ನೋಡು ಬ್ರೋ ನೀ ಬಾಳ ಹಾಕತೀ
ಏನು ಬ್ರಂತ ಬ್ರ ನಾಯಿ ಇಲ್ಲಿ ಯ ಯಾವ್ದ ತಿ ತಿಕ್ಕ ಯಾವ್ದ ಬಂದಲ್ ನಾಯಿಬಂದೊಬ್ರ ಅದಕ್ಕೆಬ
ಕಟ್ ಮಾಡಬಿಡ ಪ್ರೋನಾ ಏನ ಪ್ರೋ
ಮೂ ರಾಯ್ ಕಿಲಿಗ ಹೌದು ಇಲ್ಲಿ ಯಾರು ಬಂದಾರ ಬ್ರ ಇಲ್ಲಿ ಯಾವ್ದ ಒಂದ ನಾಯಿ ಹೋಗ್ತಾತೆ ಬ್ರ
ಹೇಳ ಅಲ ಬ್ರಾ ಯಾರ್ಣಗತಾರ ಬ್ರೋ
ಇಲ್ಲ ಯಾರ ಬಂದಾರಬ್ರ
ಬೋ ನೀ್ ಮಾತಾಡ್ತಿೀರಾ ಆಡು ಕಟ್ ಮಾಡ್ಬಿಡಪ್ಪೋನ
ನ ಮಾತಾಡ್ ನಾ್ ತೋಲಿಕ್ಕೆಳ್ ನಿ
ಅಲಾ
ಹಲೋ ಬ್ರಾ
ಹಲೋ ಅಲೋ
ನ ಮರ ತುಣಿ ಚ ಅಂದ ಮಾತಾಡ ಆಡ್ಬೋ ಇಲ್ಲಿಗನ್ ಕಟ್ ಡಿ ಹೋದ್ ಬಿಡುೋನು ಅದ ನ ನ ಮಾತಾಡ್ತ
ಜಸ್ ಅ ನಾನ
ಹಲೋ ಅಲಾ
ಹಲೋ ಚಾಕಲವು ಹಲೋ
ಹ ಹ ಇ ಮಾತಾಡ ಏನದು ಲೇಬ
ಆಯ್ತ ಆಯ್ತು ಬ್ರಾ ಅಲೋ
ಅಗ ಹ ಕೆೇಳಿದಡೆ
ಅಲ ನಗಡೆ ಚಾಮರಲ್ಲಿ ಇದೆ ಅಂತ ತಗಲ ಹೇಳಿದ್ಲಲ್ಲಾ ಒಬ್ರು ಪಾಂಪೂರ್ ತಿನ್ನಕ ಬಂದಿವೆ
ಯಾವ ಬರ್ತರ ಬ್ರ
ಯಾವಾಗ ಇನ್ನೊಂದ್ ಐದ್ ನಿಮಿಷ ಲೇಟ್ ಆಗ್ಬೋದು
ಹೌದು ಬ್ರ
ಹಾಂ
ಈಗ ಎಲ್ಲಿ ಇದ್ರಿ ಈ ಸ್ದು ಬರಲ್ರಿ ಬ್ರ
ಶಾಮದಾಗ ಇದಬರು
ಯಾವ್ ಬರ್ತ್ತ
ನಾ ಯಾವಾಗಿಲ್ಲ ಇನ್ನ ಐದ್ ನಿಮಿಷ ಲೇಟ್ ಆತ್ಲ್ವಾ
ಅಲ್ಲಿ ಆಟ್ಟ ಆಗ್ತದೆ ನೀವು
ಹಾ ನೀವು ನೀನ್ಯ
ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ಎಲೆ ಆಲ್ಲ ಒಬ್ರು
ಏ ನೀ ಹೆಂಗಸತ್ರ ಮಾತಾಡ್ಲ ಇಲ ಬಕ ಬ ಮಾತಾಡ್ ಅಲ್ಲ ಅಲ್ಲಂಗ ಮಾತಾಡಿ ಅಲ್ಲ ಅಲ್ಲ ಮಾತಾಡಿಂಗ ಹಲೋ ಏನಾ ಏ ನೀ ಏನ್ ಮಾಡಕಿದೀಯಾ
ಶಂತಲ್ಲ ಕೂತನಿ ಯರೋನ್
ಹ್ಮ ಮೇಶ ಬ ಬತ್ತ ಹ ಹ
ಏ
ಕಡಿದ್ರು ಆ ಆನ್ ಕಡಿದ್ರು
ಆತ್ತು ಜೈಲಿ ಆತ್ತುು ಬರ
ಹ್ಮ್ ಅಲೋ ಬ್ರೋ
ಎಲ್ಲಿದ್ರಿಬ್ರ
ನಾ ಕಡೆ ಅದಾಲ್ಲಿಿ ಎಲ್ಲಾ ಆ ಪಕ್ ಅಲ
ಯಾವ್ದೋ ಒಂದ್ ರಿಟನ್ ಹೊಂಟಿದೆ ಅಲ್ಲ ನಾಯಿ
ಟೈಮ್ ಆಟ ನೋಡಬರು
ಆರ್
ಹ ದಿಲ್ಲಡ್ದ ಆಯ್ತಾರ ಮುಡಿ ಆತ ಸುಮಾಯ್ತು ಅಲ
ಅಲ್ಲ ಯಾರ ನೀ ಹುಡುಗಿ ಅಂತ ಹೇಳಕೂತಿದ್ರಲ್ಲ
ಹಾ ಓತ ಹೋದಿ್ರ ಹೆಲೋ
ಯಾರ ನಿಮ್ ನಮ್ಮ್ ಹುಡುಗ ಯಾರ ಅಂತ ಮಾತಾಡಕೋತಿದ್ರ ಅಲ್ೊಬ್ಬರು
ಎ ಸುಮ್ಮಿ ಹೆಂಗ ಸರ ಮಾತಾಾನ ಅಲ್ಲಾ
ಅಲ
ಊಟ ಮಾಡಿದಯ ತಾನೆ
ಊಟ ಮಾಡಿದ್ದೀಿ ನೀನು
ಹೆಂಗ್ ಸುರ ಮಾದಾ ಇಲ್ಲದೇ ಒಂದ ಇಂಗ್ಲೀಷ್
ಏ ರಂಡಿ ಮನೆಿ ನೀಿನೇ ಮಾತಾಡ್ಲಿ ಶೆಂಟರಿ ಕಲ್ತ್ ನನಗ
ಅಯ್ ಮಾತಾಡಂಗ ಮಗುವ
ಏ ನೀನ ಮಾತಾಡ್ಪಾ ಇಡ್ ಯಾರ್ಕಲ್ಲ ನೆಡ್ಸ ಮಾತಾಿ ರಂಗಂಡಿ ಮಗನ ನನಗ್ ಬಳ್ತಾನ ಇಲ್ಲಿ
ಟೈಮ್ ಮಾಡದ್ ನೋಡ್ರ ಲಾಕ್ ಹಾಕಲಿಕ್ಕ ಆದ್ರ ಪೋನ
ಹ
ಹಲೋ
ಯಾರ್ ರಂಡ್ ಮಕ್ಳುತ್ರರ ಕೂತಿದ್ರಲ್ಲ
ಹಂಗ ಯಾವನ ಆಯಗ ಎಲ್ಲಲ ಅತ್ರ
ಹ
ಅಲ ಅವ್ರ ಯಾರನ್ರು ನಿಮ್ ಕಡೆ
ಹ
ಮಾತಾಡಕ ಯಾ
ಹೌದು ಬ್ರಾ
ಅವ್ರ ಬ್ಯಾಡ ಅಂತೇಳಬ್ರರು ಮಾತಾಡೋದು
ಹೌತಬ್ರ
ಆಯ್ತ ನೀವು ಜ ದೂರ ಹೋಗಿ ಆರಾಮಾಗ್ದವಾ
ಆರಾಮ್್ರ ನಿಮದ
ಹ ನಮ್ಗ ಆರಾಮ ನೋಡಬರು
ಏನ್ ಮಾಡಕ್ ಕೂತಿದೀರಾ
ಏನಿಲ್ಲ. ನೀ ನೀವ ಏನ್ ಮಾತಾಡತೀರಾ
ಏನಿಲ್ಲ ಅಕ್ಕಾ.
ಆರಾಮ ಅಲ್ಲ ಬ್ರೋ.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
ಹಲೋ ರೋಡಿನಲಿ ಹೆಂಗ್ ಇತ್ರ ಅಲ ಬ್ರೋ
ಹಲ ಹೆ ನಾನ ಮಾತಾಂತ ನಾವ ಒಂದ್ ಹಚ್ ಏಣ.
ಏ ಏನಿದ್ರ ಬ್ರೊ?
ನಿ ಮಸ್ತಿ ಕೆಟ್ಟ ಇದ್ರಬರು ಅಲ ಹಡ್ತಾರೆ ಬ್ರೋ.
ಹತ್ತ ಆಯ್ತು ಅವ್ರ ಜ ಆತಾಯ ಕಣ. . . ಇವನ ಬಲ್ಲಿ ಆದ ಕೋಡಲ್ಯ. ಅಲೋ. ಹಲೋ ಹಲೋ ಅ ಏನ್ ಇಲ್ಲ ಬ್ರೋ ಏಯ್ ನಮ್ ಹುಡುಗುರ್
ಯಾಕ ಕಟ್ ಕಟ್ ಕೇಳ ಕೂತಿತ್ತಲ್ಲ ಬ್ರೋ.
ಇಲ್ ನಮ್ ದೋಸ್ತ್ ಅತ್ತ ಇಲ್ಲಾ ದಿವಸಣ ಕುಡಿಕರ ಹ ಹಂಗೇರು ಬ್ರೋ
ಅವರಿಗಿ ಕಳಸೂ ಬ್ರೋ ಆಯ್ತು ಬ್ರೋ
ಕಳಸ್ತಾ ಬ್ರೋ
ಆಯ್ತು ಬ್ರೋ
ಹಲೋ ಎ
ಯಾರ ಬಂದಿದಳ ಒಬ್ರು ನಿಮ್ಮಪ್ಪ ಏನ್ ಬ್ರೊ? ಹ ಏನಿಲ್ಲ ಏನಿಲ್ಲ ಬ್ರೊ. ಏನಿಲ್ಲ ಬ್ರೊ.
ಹಾ ಹಾಗ ಹಾಗದ. ನೀವೇನ್ ಮಾಡಕತ್ತೀರಿ ಏನ್ ಮಾಡ್ ಹತ್ರಿ.
ಕಟ್ ಮಾಡ್ಬಾರ್ದು ಹಂಗೆ ಇನ್ನು ಅಲ್ತಾನ ಅಲೋ ಹ ಯಾವ ಮಾಡಕಯತ್ಪಾ.
ಹ ಹಲೋ ಹೇಳ.
ಹೊಸ್ಯಾ ಏನ್ ಮಾಡಕ್ಯತೆ ಯ ಹೊಸ್ಯಾ. ಅಲೋ ಆ ಬ್ಯಾರೆರ್ ಮಾತ ಕರೆಂಟು ಗ್ಯಾಸೊ